ಏ ನೋಡ ಹೇಳಳ್ಬೇಕ ಎಲ್ಲಿದೆ.
ಏನಿಲ್ಲ ಇಲ್ಲಿ ಹೊಳಕ್ ಬಂದಿದ್ದೆ.
ಯಾಕೆ ಈಗ.
ನೋಡಿದವು ಬೆಳಿಗಳು ಏನ್ ಹೆಂಗಯಾವ ಹೆಂಗಿಲ್ಲ ಅಂತ.
ಹ್ಮ್ ಹೆಂಗಗ್ಯಾವು.
ಏನ್ ಏನ್ ಚಲೋಪ್ಪ ಮಳಿ ಎಲ್ಲ ಏನೀಲ್ಲ.
ಯಾಕೆ ಬಾಳ್ ಡಿಪ್ರೆಷನ್ಯಿಂದ ಅಂತ ಮಾತಾಡ್ತೀನಿ ಅಂತ ಪರಿವ ಹೋಗ್ಯವನ್ ಎರಡ್ ಸಾವರ ಊರಲ್ಲ ಹಂಗೆ.
ಯಾರಾಡ್ ಸಾರೀ ಊರು ಮಳಿ ಇಲ್ಲಲ್ಲ. ನೆನ್ನಿ ಬರ್ತಂತ ಮಾಡಿದ್ವಿ ಬರ್ಲಿಲ್ಲ. ಆಗಿಲ್ಲ ಈ ಕಡೆ ಊರಾಗ ಆಟಾಗಿ ಆಗಿದೆ ಹೊಲದಾಲ್ಲಿ ಆಗಿಲ್ಲ
ಮುಂಜೆ ಹೋಗಿದ್ದದನೆ ಅದ್ಕ್ಕೆ ಮಳೆ ಆಗಿದೆ ನೋಡ್ಬೇಕ ಅಂತ.
ಹಾ
ಹೆಂಗ ನೀವ್ ಬೆಳಿ.
ಬೆಳಿ ಏಲ್ಲಲ್ ನೋಡಪ್ಪಾ ಆಟೆ ಒಂದೊಂದ್ಗೆೇಳ ನೋಡ.
ಒಂದೊ ಹೇಳಣ್ಣ ಒಟ್ಟನ್ಲಿ ನಾಟಿ ಅವಲ್ಲ ನೀನ್ ಒಂದ್ರಣದ್ರೆ ಸ್ವಲ್ಪ ಐತೆೇ.
ಅಲ್ಲೆ ಅಲ್ಲಿ ಅಷ್ಟೇ ನಟವು ತುಂಬಾ ನಾಟಿಲ್ಲ.
ಮತ್ತತ್ ಹಕ್ಬೇಕ ಏನ್.
ಮಳಿ ಬರ್ಲಾ ಎಲ್ಲಿ ಆಗ್ತಿ ಸುಮ್ ತೊಗರಿ ಪೊಗರಿ ಬಿತ್ತಬಬೇಕಕ್ ಬಂತಂದ್ರನ. ಹತ್ತಿ ಅಂತು ಆಗಲ್ಲ. ತೆಗೀಬೇಕು ಮತ್ತ ತುಂಬಾ ನಾಟಿಲ್ಲ.
ಮತ್ತೆ ನಾವು ಇದ್ರ ನೀವ ಅವಾ ಗ್ಯಾನ್ಲ್
ಕ್ಯಾಮರಕ್ ಬರಗತ್ತ ನೀರ.
ಹ್ಮ್ ಹ್ಮ್ ಬರ್ತಾವ
ಅಂದ್ರ ಇನ್ ಅಷ್ಟು ಚೆಲ್ಲಿ ನಮ್ಮ ಹೊಲಕ್ಕ ಹತ್ತಲ್ಲ ಬಂದ್ರುನು.
ಹತ್ತಲ್ಲ ಹತ್ತಲ್ಲ ಈಗ ಮಳೆಲ್ಲ ಜಗ್ಗೆ ಎಲ್ಲಾರು ಬಿಟ್ಕೊಂಡ್ ಬಿಡ್ತಾರ.
ಹಾ ಮತ್ತ
ನಮ್ಮ ಹೊಲಕ್ಕ ಹತಲ್ಲ ಎರಡ್ ಮೂರ್ ದಿನ ನಾಕೈದು ಒಂದ ವಾರಾನೇ ಬೇಕು.
ಒಂದವರ ಬಂದ್ರುನು.
ಮಳೆ ಇದ್ರೆ ಯಾರು ಬಿಟ್ಟೈತಲ್ಲ ಇರ್ತಿರ್ತ ಮುಂದಕ್ ಬರತ್ತು ನೀರು.
ಈ ಮಳೆನ್ ಆಗಂಗ ಅದ ಇಷ್ಟ್ ಇರಂಗದ.
ಇಲ್ಲ ಈ ವರ್ಷ ಬರಗಲ್ಲ ಅಂತ ಘೋಷಣೆ ನಡದ ನೀನ್ ನೋಡಿದ್ರಿ ಮಳಿಗ ಅಂತ.
ಇಲ್ಲ ನಿನ್ನ ಮೋಡ ನೋಡ ನೋಡಿದಿಲ್ಲ ಯಾವತರ.
ಇಲ್ಲ ಇಲ್ಲ ಅದು ಬರಗಾಲ ಅಂತ ಆಗಿಬಿಟ್ಟ ಎಲ್ಲ ಮಾಡನೆ ಇಲ್ಲ ಇಡೀ ಇಂಡಿಯಾ ಪೂರಾ ಮಾಡ್ಯಾನಿಲ್ಲ.
ಹೌದ್ ಹೌದ್ ನಿನ್ನಿ ನಮ್ಮೂರ್ ಕಡೆ ಆಯ್ತಲ್ಲಾ.
ಅದ ಹಂಗೆ ಮಾಡದ ಹೆಂಗ್ ಇರ್ತಳ ಈ ಟೈಮನ್ಯಾಗ್ ವರ್ಷ ವರ್ಷ ಹೆಂಗಿ ಇರ್ತಿತ್ ಆ ತರಕ ಈ ವರ್ಷಕ್ ಕಂಪೇರ್ ಮಾಡಿಕೊಂಡ್ರ ಏಟಿ ಪರ್ಸೆಂಟ್ ಕಡಿಮೆ ಅದ.
ಹ್ಮು ಹ್ಮು ಹೌದ್ ಹೌದ್.
ಅದ ಕೇಳಿದ್ದೇನೆ ಹಾಗೆನ್ ಮಹಾರಾಷ್ಟ್ರ ಕಡೆ ಅಲ್ಲಿ ಪಶ್ಚಿಮ ಘಟ್ಟದಾಗ ಅಷ್ಟೇ ಆಗಿದೆ ಮಾರಾಷ್ಟ್ರಗ ಆದ್ರನು. ಈ ಕಡೆ ನಂಬಲ್ಲಿ ನಮ್ಮ ಪಶ್ಚಿಮ ಘಟ್ಟಕ್ಕೆ ಅಷ್ಟ ಆಗದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣಕನ್ನಡ. ಈ ಕಡೆ ಅಷ್ಟೇ ಮಳೆ ಹಂಗಾಗಿನ
ಒಯಲಗಡೆ
ಯಾವಾಗರ್ ಶಾಪುರ ಹೋಗಿ ಬರೋಗ್ ಸ್ವಪ್ ಕೆಲಸ ಅದ ರೊಕ್ಕ್ ತಗದ ಕೊಟ್ಟ ಬರ್ಬೇಕ.
ಶಾಪರ ಯಾಕ್.
ಬೆಂಗಳೂರಿಗ ಹೊಂಟ್ರ
ದುಡ್ಯಾಕ
ಹ ಮತ್ತ ನೀನ ಮತ್ತ ಇಲ್ಲಿ ಕೆಲಸ ಏನದ್ ಈಗ.
ಮತ್ತೆ ಎಲ್ಲಾ ಲಾಸ ಇದೆ ವರ್ಷ.
ಹೊಲ ಅವ್ರಿಗೆ ಏನ ಮಾಡಾನಂಗಿಲ್ಲ ಇಲ್ಲಿ ಏನ್ ಕೆಲ್ಸ ಇದ್ದು ಅಂದ್ರ ಇಲ್ಲೇ ಮಾಡಕೊಂತ ಇರುದ್ರಿ ಮ ಇಲ್ಲಿನ ಅಲ್ಲ ಮನ್ನಿ ಇದ್ದಗಿಸಿಂದ್ ಇದ್ದಾರ ಒಂಟರ.
ಹಾ
ಹೊಲ ಮನಿ ಇರೋರೆ ಹೊಂಟಾರಪಾ ಅಂದೆ ಲಾಸ್ ಆಗಿಸಿಂದ್.
ಎ ಹಂಗೆ ಅದೊ ಮತ್ತೆ ಈ ವರ್ಷ್ ಬಾಳ್ ಲಸ್ ಆಗ್ಯದ.
ಮತ್ತ ಇನ್ನ್ ಬೇರವ್ರ ಮನೇಗಿ ಹೋಗಿ ದುಡ್ಯಾರ ಹೊಲಕ್ ಹೋಗಾರ ಕೂಲಿ ಮಾಡಾರ ಈ ಹೆಂಗ್ ನಡಿತದ್ ಹೇಳ್.
ನಡ್ಯಲ್ಲ ನಡ್ಯಲ್ಲ ನಮ್ಮ್ಊರನ್ ಒಂಟ್ರ ಬಾಳ ಮಂದಿ.
ಹಾ ಬೆಂಗ್ಳೂರ ಡ ಅಲ್ಲಿಂದ ದಿನಕ್ ಸಾವರ್ ಸಾವಿರ ರೂಪಾಯಿ ದುಡಿದ್ರ ಸಾಕ ಅವಣ್ ಐತಿ. ಅಂದ್ರೆ ಎನಿ ಟೈಮ್ ಕೆಲ್ಸ ಇರ್ತಾವ ಅಲ್ಲಿ.
ಫಿಕ್ಸ್ ಅಲ್ಲಿ ಅಲ್ಲಿ ನಮ್ಮಂಗ.
ಹ್ಮು ಇಲ್ಲಿ ನೋಡಿ ಹೆಂಗದ್ ಊರಾಗ ಒಂದ್ ವಾರ ತಿಂಗ್ಳ್ ಕೆಲ್ಸ ಮಾಡಿದ ಇನ್ನ ಒಂದ್ ತಿಂಗಳ ರಜಾ. ಬ್ಯಾಸಿಗ್ ಮೂರು ತಿಂಗಳಂತ ಕಟ್ಟಲಯ್ತು ಅದ ಇದನ್ನೇ ಹಾಲಿಡೇನ್ ರಜಾನೆ.
ಹೋಗಿ ಯಾರ್ ಕೆಲ್ಸದ ಮನೆ ಯಾರ ಅದ್ರ ಬೆಂಗ್ಳೂರಾಗ ಆದ್ರ
ಕೆಲ್ಸ ಮಾಡಕೆಂತ ಇರ್ಬೇಕ್ ಏನ್ ಮಾಡ್ತಿಪಾ ನಮ್ ಜನಗ್ ಬುದ್ಧಿಲ್ಲ.
ಹೌದ್ ಹೌದು.
ಅಲ್ಲಿ ನೋಡಿದ್ರ ಬೇರೆ ರಾಜ್ಯದಿಂದ ಬಂದ ಕೆಲಸ ಗಿಡ್ಸ್ಕೊಲತ್ತಾರ ಇ ಕಾರು ಇಲ್ಲ. ನಮ್ಮ್ ರಾಜ್ಯದು ಬಡ್ತನದಾಗ ಸಾಯಲಾತಾವ್ ಇಲ್ಲಿ.
ನಮ್ ಕಡಿವೇ ಬಾಳ್ ಆದುವೋ ನಮ್ ಡಿಸ್ಟ್ರಿಕ್ ಒಳಗ.
ನಮ್ಮ್ ಗೊತ್ತೋ ನಮ್ ಡಿಸ್ಟ್ರಿಕನ್ಯಾಯರಿಗಿ ನಮ್ ಯ ಕರ್ನಾಟಕದರ್ಗಿಂತೆ ಅದ್ ಇದು ಬೇರೆ ಸ್ಟೇಟ್ ದಾವ್ರೆ ಜಾಸ್ ಬೆಂಗಳೂರದಾಗ.
ಹ್ಮು ಅವರೇ ಜಾಸ್ತಿ.
ವ್ಯಾಪಾರ ಮಾಡಾರ ಆಯ್ತ್ ಕೆಲ್ಸ ಮಾಡಾರ ಆಯ್ತ್ ಅವ್ರೆ ಎಂತಿಂತ ಫ್ಲಾಟ್ ಗಿಟ್ ಎಲ್ಲ
ಆ
ರಾಜಸ್ಥಾನದಾವರ್ ಅಂದೆ.
ರಾಜಸ್ಥಾನ, ಯು-ಪಿ, ಬಿಹಾರ ಈಕಡೆ ಕಂಡಾಪಟಿ ಮಂದಿ ಬರ್ತ ಆಕಡಿಂದ.
ಹಾ ಬೇಕಾದ್ರ ಕೆಲ್ಸ ನಮ್ಮನ ಬೆಂಗಳೂರಲ್ಲಿ.
ಹ್ಮು ಹಾಗ ಅಂದ್ರ ಸೀಟಿ ಆಗತ್ತಲ್ಲ ಅದ್ರಾಗ ಅ ಈ ಇಂಡಿಯಾದಾಗ ಥರ್ಡ್ ಸೆಕೆಂಡ್ ರ್ಯಾಂಕ್ ಪಡಿತದದು. ಫಸ್ಟ್ ಡೆಲ್ಲಿ ಆಮೇಲೆ ಮುಂಬೈ ಇದು ಬೆಂಗ್ಗಳೂರು ನೆಕ್ಸ್ಟ್.
ಹೌದೌದು.
ಎಲೆಕ್ಟ್ರಾನಿಕ್ ಸಿಟಿ ಆಗತ್ತೆ ರೀ ಐ ಟಿ ಸಿಟಿ ಆಗುತ್ತೆ.
ಹೋಗವಕ್ ಏನ್ ಮತ್ತ ಬೆಂಗಳೂರು.
ಯಾಕ ಹೋಗ ಮದಾ ಹೋದ್ರ ಎಕ್ಸಾಮ್ಗೆ.
ಯಾವದ ಎಕ್ಸಾಮ್ ಅಲೆ ಹಾಕಿದ್ಯಾ ಸೆಂಟರ.
ಹ್ಮ್
ಹ್ಮ್ ಹ್ಮ್ ಪೀಸಿದ
ಪದ ನಾಕಲಲ್ಲ
ಆಕೆಲ್ಪ ಸುಮನೆ ಸ್ಟಡಿ ಮಾಡಿಲ್ಲ ಏನೆಲ್ಲಾ.
ಯಾರೇನು ಮಾಡ್ಯಾರನು ಬೆಂಗ್ಗಳೂರು ಸುಮ್ಮ್ನೆ ನೋಡ. ಬೆಂಗಳೂರು ನಡಿದಂಗೆ ಆಗ್ತಲ್ಲ ಅಂತೇನೆ.
ಹ ಮಾರ ಸಂಗ ಮಣ್ಣು ಮಸಿ ಗೊತ್ತಿಲ್ಲದ ಬಗ್ಗೆ ಹಾಕೆ ಏನ್ ಮಾಡಲ್ಲಿ.
ಎಕ್ಸ್ಪೀರಿಯನ್ಸ್ ಆಗತ್ತಲ್ಲ ಬರದ್ರೆ ಗೊತ್ತಾಗತ್ತೆ ಬರಲಿ ಹೆಂಗ ಗೊತ್ತಾಗತ್ತೆ ಹೇಳಿ ಬರ್ಬೇಕಳ್ಳಿ ಬಿಡ್ಬೇಕ ಅಂತ ಅನ್ಸುತ್ತೆ. ಹ
ಇಲ್ಲ ಎಲ್ಲ ಅಲ್ಲಿ ಹೇಗಿದೆ ಅಂತೆ ಸೆಂಟ್ರ.
ಸೆಂಟ್ರ ಎಲ್ಲೇ ಕೊಡ್ತಾನ ಅ ಕೊಡ್ತ. ಬೆಂಗ್ಳೂರು ಸಿಟಿ ನೈಕನಲ್ಲಾ ಕದಾ ಅಪ್ಲಿಕೇಶನ್.
ಹೌದೌದು
ಅಲ್ಲೇ ಬಿಳ್ದಂತ ಚೆನ್ನಾಗ್ ಬರ್ತದ ಮತ್ತೇನೇ. ಅಷ್ಟು ಐಡಿಯಾ ಇಲ್ಲ ಬೇರೆ ಕಡೆ ಹಾಕಿದ್ರ ಹಾಕ್ಬೋದು.
ಹ್ಮ್ ಹ್ಮ್ ಆಪ್ಷನ್ ಕೊಡ್ತೇನಲ್.
ಏನ್ ಆಪ್ಸನ್?
ಫಸ್ಟ್ ಪ್ರಯಾರಿಟಿ ಬೆಂಗ್ಳೂರು ಸೆಕಂಡ್ ಗುಲ್ಬರ್ಗ್ ಹಿಂಗ ಅಂತ.
ಕೊಟ್ಟಿಲ್ಲ ಒಂದೊಂದು ಡಿಪಾರ್ಟ್ಮೆಂಟ್ ಕೊಡ್ತಾರೆ ಒಂದೊಂದು ಡಿಪಾರ್ಟ್ಮೆಂಟ್ ಕೊಡಲ್ಲ. ಅದು ಕೆ. ಇ. ಬಿ ಇದರಲ್ಲಿ ಕೊಟ್ರ ನೀನು.
ಕೋಟ್ಟಾರ ನಮ್ಗ.
ಹಾ ವಿಲೇಜ್ ಅಕೌಂಟ್ ಕೊಟ್ಟಿದ್ದ ಹೋ ಸರಿ ಈ ಸರಿ ಇಲ್ಲ ನೋಡ.
ಹ್ಮ ಚೆನ್ಮಂದ ಹೌದ ಅಯಯ
ತಿ ಒಂದ್ ಸರಿ ಹೆಂಗ್ ಕೊಡ್ತಾರ ಒಂದ್ ಸರಿ ಕೊಡಲ್ಲ ಅ ಬಟ್ ಅಲ್ಲಿ ಏನದ ಆಡಳಿತಮ್ಮ ಮಂಡಳಿ. ಬೇರೆ ಬೇರೆ ಕಂಪ್ಲೇಂಟ್ ಓತ್ತತಿರ್ತಾವ.
ಹಾ ಹಂಗೆ ಅದು.
ಈಗ ಎಲ್ಲಾರ ಅಲ್ಲಿಗೆ ಹಾಕಿರ್ತಾರ ಬೇರೆ ಕಡೆ ಸೀಟ್ ಸಿಗಲ್ಲ ಅಂತನ. ಅವ್ರ ತ ಮೇಲೆ ಅನುಕೂಲ ಬರ್ತ ಅ ಇಲ್ಲಿ ಹೋಗದ್ ಬಿಡ್ತಾರೆ ಆಕಡೆ.
ಮಾಡಂಟದು ಮತ್ತ.
ಯಾಕಂದ್ರೆ ಕಂಪ್ಲೇಂಟ್ ಓ್ತತ ಬಾಳಷ್ಟೇ ಹ..
ಫೀಜ್ ಎಷ್ಟ ಅದ ಹಾಕಕ
ಸೆವೆನ್ ಫಿಫ್ಟಿ.
ಏನ್ ಏನ್ ಬೇಕು ಡಾಕ್ಯುಮೆಂಟ್ಸ್ ಹಾಕಕ್.
ಡಾಕ್ಯುಮೆಂಟ್ಸ್ ಇವೆ ಕಾಮನ್ ಆಗಿ ಆಧಾರ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾಡ ಪಿ ಯು ಸಿ ಮಾರ್ಕ್ಸ್ ಕಾಡ. ಇನ್ಕಮ್ ಕ್ಯಾಸ್ಟ್ ನಿಮ್ದ ಹೆಚ್ ಕೆ ಹಾಕಂಗಿದ್ದೀರ ಹೆಚ್ ಕೆ ಸರ್ಟಿಫಿಕೇಟ್.
ನಾನ್ ಅಜ್ಕ ಹಕ್ರೆ ಅದ್ಕನ್ ಬೇಕಲ್ಲ.
ಹ್ಮ್, ಹ್ಮ ಅದಕ್ಕೇ ನ್ ಬೇಕಾಗಿಲ್ಲಾ ಮತ್ತ ಫೋಟೋ ಸಿಗ್ನೇಚರ್ ಎಂಡ್ ಅಮೌಂಟ್.
ಎಷ್ಟೇ ಲಾಸ್ಟ್ ಡೇಟ್ ಯಾವಾಗದು?
ಮುಗಿತಾ ಲಾಸ್ಟ್ ಡೇಟ್ ಆವಾಗೆ ಮೊನ್ನೆನೇ.
ಹ್ಮ್, ಹ್ಮ್
ಹಾಕಿದ್ರ ಮತ್ತ್ ನೀವು ಸಿ ಆರ್ ಡಿ ಹಾ ಮತ್ತೆ ಕೆ ಎಸ್ ಆರ್ ಪಿ ಹಾಕ್ಬೇಕ ಹಾಕಿದ್ರುನು.
ಹ ಯಾವ ಯಾವಗ ನಡೆಸ್ತಾರೆ ಎಕ್ಸಾಮ್?
ಆಹಾ,,
ಎಕ್ಸಾಮ್ ಯಾವಗ ನಡಸ್ತಾನ
ಎಕ್ಸಾಮ್ ಎರಡನೇ ತಾರೀಕು ಆಗಸ್ಟ್
ಹ್ಮ್, ಅದೇ ಮುಂದಿನ ತಿಂಗಳ
ಹ್ಮ್, ಬಾಳಷ್ಟ್ ಹತ್ರ ಬಂದವ ನಾನ್ ನೋಡಿದ್ರೆ ಇಲ್ಲೇ ಕುಂತಿನಿ ಕೆಲ್ಸ ಆಗಲ್ಲ ಅಗದ್ ಏನ ಆಗಲ್ಲ ಆಗ್ಯದ.
ಹೋಗ್ಬೇಕ ಮತ್ತ
ಹೋಗ್ಬೇಕು ಇದೊಂದ ಕೆಲ್ಸ ಆಗಿದೆ ಆದ್ರೆ ಅಥವಾ. ಆ ಕಡೆ ಈ ಕಡೆ ತಿರುಗ್ಯಾಡಾಕ ಆಗತ್- ಮ ಮತ್ತ ಒಂದ್ ತಿಂಗಳು ಆಗತ್ಅಂತ ನಾವು ಅಂದ್ರೆ ಹುಡುಗರು ಕೇಳಲ್ಆಗ್ಯಾವ ನಮ್ಮ ಮಾತ ಎಲ್ಲೆಲ್ಲಿ.
ಎಲಿಗೋಗಬೇಕು?
ಹಾ,
ಎಲ್ಲಿಗೆ ಹೋಗಬೇಕು ತಿರಿಗ್ಯಾಡಾಕ.
ತಿರ್ಗಾಡಕಲ್ಲ ಒಂದ ತಿಂಗಳ ಮತ್ತೆ ಮನೆಗೆ ಶಾಪೂರಕ ಬರಕ್ ನಡತದೆ ಅಂದೆ ಖರ್ಚು ಹೋಗ್ತದ ಹೊರಗ.
ಹೌದೌದು! ಹಂಗೆ ಆದ ಮತ್ ಈ ಲೈಬ್ರರಿಗೆ ಹೋದ್ರೆ ದಿನ ಹೋಗ ಬರಬೇಕನೆ
ಹೋಗ್ ಬರ್ಬೇಕು ಮತ್ತೇ.
ಇಲ್ಲೆ ಇರು ಮತ್ತ ಹಾಸ್ಟೆಲಾದಾಗ.
ಹಾಸ್ಟೆಲ್ ಹೋಗಲಾ
ಹ್ಮ, ಇರಬೇಕಲ ಇನ್ನಾ ಒಂದ ತಿಂಗಳ
ಏ ಅಲ್ಲಿ ಯಾರ ಇರ ಅಲ್ ಬಿಡಾ ಅಣ್ಣ ನಮ್ ದೋಸ್ತರ್ ಇರಲ್ಲಾ ಏನ ಇರಲ್ಲಾ ಒಬ್ಬನ ಇರಕ ಆಗಲ್ಲ ಅಲ್ಲಿ.
ದಿನ್ನ ಹೋಗಿ ಬರೋದುಪೆಟ್ರೋಲ್ ಅಂದ್ರ ಹೆಂಗ.
ಅವ್ನ ನಮ್ಮ ಅಣ್ಣಂದ ಗಾಡಿ ಅದ ಅವ್ನು ನವುನ ಹೋಗಬೇಕಾವ ಅದ ತಗೊಂಡಿದಿನಿ ಅವನು
ಹ್ಮ್, ಅಂಗಾದರ ನೆಡಿತಾದ ಆರಾಮ.
ಅಂದರೆ ಹಾಸ್ಟ್ ಗ ಹಾಸ್ಲ್ ಇದ್ದಾಗ ಇದಿರಲಿಲ್ಲ ಇರಲಿಲ್ಲಾ ನಾವು. ಈಗೇನ ಇರ್ತೀವಿ ಹೇಳ ಅಲ್ಲಿ ಹೋಗೇಸಿಂದ.
ನೋಡ ಅಡ್ಜಸ್ಟ್ಮೆಂಟ್ ಮಾಡಿಹೋಗು ಆರಾಮ.
ಅಲ್ಲಿ ಹೆಂಗಿದ್ರ ನಮ್ ರೂಮ್ ಇತ್ತ.
ಗ ಯಾವ ಇಲ್ಲ ಏನ್ ನಿಮ್ ಕ್ಲಾಸಮೇಟ್ ಹುಡುಗರು.
ಕ್ಲಾಸಮೇಟ್ ಹೆಂಗ ಇರ್ತಾವ ಎಲ್ಲಸು ನಮ ಬ್ಯಾಚ್ನಿವು ಎಲ್ಲಸು ಅವತ್ ಎಕ್ಸಾಮ್ ಹೋಗುದ ಎಲ್ಲ ಬಿಜಾಪುರ ಧಾರ್ವಾಡ ಹೋಗ್ಯಾರ್ ಇನ್ ಅಲ್ಲಿಸು ಸಿಗ್ತಾವ ರೂಮಗಳು ಎಲ್ಲಿ ಸಿಗಲರದಂಗ ಆಗ್ಯಾವ ನಮಗ.
ಆಯ್ತು ಒಂದ್ ತಿಂಗಳು ಅಲ್ಲೆ ಹೋಗಲ್ಲ ಬಿಜಾಪುರ.
ಎಲ್ಲ ಅಲ್ಲಿ ಅಲ್ಲಿನು ಸೇಮ್ ಬರತ್ ಇಲ್ಲಿನು ಬರ್ತ ರೇಟ ರೊಕ್ಕ.
ಅಲ್ಲಿ ಜಾಸ್ತಿ ಬರ್ತಿರ್ಬೇಕು.
ಬಿಜಾಪುರ ದಾಗ್ ನಾಕ್ಸಾವಿರ್ ಬರತ ಇಲ್ಲಿನ್ನು. ಮೂರು ಮೂರು ವರಿ ಸಾವಿರ ನಾಕಸಾವಿರು ಬರತ ಇಲ್ಲಿನ್ನು.
ಮತ್ತ್ ಊಟಅದ್ಹೆಂಗ್ ಮಧ್ಯಾಹನಕ ಹೋದ್ರ ಶಾಪುರ ದಿನ್ನಾ.
ಒಂದ್ ಊಟ ಇಲ್ಲಿ ಆಗ್ತದ ಎರಡು ಊಟ ಹೊರಗ್ ಮಾಡಬೇಕಾಗತ್ ಮಾಡಿದ್ರ.
ಹ್ಮ್, ಜಾಸ್ತಿ ಬರ್ತ ಅಂದ್ರ ರಾತ್ರಿ
ರಾತ್ರಿ ಆ ಕಡೆ ಇರ್ತನ ಅಂದ್ರ ಎರಡು ಊಟ ಅಲ್ಲಿ ಮಾಡ್ಬೇಕತ್ತದ ಶಾಪರ್ದಾಗ.
ಹ್ಮ್, ಹಂಗೆ ಆದ ಮತ್ತ-
ಮತ್ ಮುಂಜನೆ ಜಳಕ ಮಾಡಕ್ ಬಂದ ಇಲ್ಲೆ ಊಟ ಮಾಡಬೇಕ ಆತ ಒಂದು ಊಟ.
ಅಂದ್ರ ನೈಟ್ ಅಲ್ಲಿ ಇರಬೇಕ ಬೆಳಗ ಮುಂಜಾನೆ ಬರ್ಬೇಕಾ ಏನ್.
ಏ ನೈಟ್ ಎಲ್ಲಿ ಇರ್ಬೇಕು ನೈಟ್ ಎಲ್ಲಿ ಇದ್ರೆ ಆಗ್ತದೆ ಟೆಸ್ಟ್. ನೈಟ್ ಸಿಗುತ್ತ ಮತ್ತ ಮಾರ್ನಿಂಗ್ ಟೈಮನ್ಯಾಗ ಸಿಗತದ್ದೆ.
ಮುಂಜಾನೆ ಎಷ್ಟೊತ್ತಿಗೆ ಬರಬೇಕು.
ಮುಂಜೆಲೆ ಬರ್ಬೇಕ್ ಒಂದ್ ಎಂಟು ಒಂಬತ್ತಕ್ ಬರ್ಬೇಕು ಮತ್ತೆ ಒಂದ ತಾಸ ಜಳಕ ಕಿಳಗ ಮಾಡ್ಬೇಕು. ಊಟ ಮಾಡಿ ಮತ್ ಹೋಗ ಬಿಡದ ಆಕಡೆ
ಗಾಡಿ ಹೆಂಗ್ ಮತ್ತೆ ವಯೋಕ್ಕೆ
ಗಾಡಿಯಏನ್ ಇರ್ತಾವ ಬಿಡು ಇರೋದೇನ.
ಹ್ಮ್.
ಹಾ ಗಾಡಿಯನಾ ಅವಂದು ಒಂದ ಅದ ನಮ್ದ್ ಒಂದು ಅದ ಗಾಡಿ.
ನಿಮ್ಮ ಮಲಪ್ಪ ಬರ್ಲಲೇನು.
ಹಾ ಧಾರವಾಡ ಹೋಗ್ಯಾನ ಮೊನ್ನೆ.
ಯಾವಾಗ ಇಲ್ಲೇ ಇದ್ನಾಲ್ಲ ಮೊನ್ನೆ.
ಮನ್ನೆ ಹೋಗ್ಯಾನ ಒಂದು ವಾರ ಆಯ್ತ.
ಹ್ಮ್ ಹ್ಮ್
ಹೋಗ್ಯನ ಅವ್ನ ಇಲ್ಲಿ ಆಗದಾರ ಅಂತಂಗಿಸನ.
ಹೌದೌದು.
ಸುಮ್ಮನೆ ನಾವೇ ಕುಂತ್ ಟೈಮನ್ವೆಸ್ಟ್ ಮಾಡಕೇತಿ ಏನೆ.
ಎಲ್ಲಿ ಮಾಡ್ತಾವ ಟೈಮ್ ವೆಸ್ಟ್.
ಆಗ್ಲತ್ ಟೈಮ್ ವೇಸ್ಟ್ ಆಗ್ಲತ ಮತ್ತೆ ನೀಗ ಏನ್ ಮಾಡ್ತೀನಿ ಕೆಲ್ಲಸ ಅಲ್ಲ.
ಮತ್ತೆ ಏನಣ್ಣ ಸಮಾಚಾರ.
ಏನಿಲ್ಲ ಮಾಡ್ತನೀರು.
ಹ್ಮ